ಹೇಳಿ ಮೇಡಂ ಟಿಫಿನ್ ಆಯ್ತಾ ಹಾ ಆಯ್ತು
ಏನ ಟಿಫಿನ್ ತಿಂದರೀ
ಕೆಳಸ್ತಿದಿಯಾ ನಾನೇನು ಬಸ್ಸಲ್ಲಿ ಇವಾಗ ಬಂತು ಬಸ್ಸು ಬಸ್ ಅಲ್ಲೀ ಇದೀನಿ ಏನೋ ಕೆಲ್ಸ ಮಾಡಾಗಿದ್ದೀರಾ ಸರಿ ಹಾ
ಮತ್ತೆ ಏನ್ ಸಮಾಚಾರ ಎನ್
ಬ್ಯಾಗ ತಗಳ್ರಿ ಟಿಕಿಟ್ ಕೊಟ್ಟಿಲ್ಲ ನೀವೇನ್ ದುಡ್ಡು ಕೊಟ್ಟಿದ್ರ ಕೊಡ್ಬೇಕಾ ಗೌರ್ಮೆಂಟ್ ಕೊಟ್ಟಿಲ್ವಾ ಸ್ಯಾಲರಿ ನಾ ಹಲೋ
ಹ್ಮ್ ಕೇಳಿಸ್ತಿಲ್ಲ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಹಾ ಏನಿಲ್ಲ
ಹ್ಮ್ ನಿನ್ನೆ ನಾನು ಊರಿಗ ಹೋಗ್ಬೇಕಿತ್ತು ನಮ್ ಸರು ಲೀವ್ ಕೊಡ್ಲಿಲ್ಲ ಬೇಜಾರಾಗಬಿಡ್ತು ಎಂತ ಸ್ಕೂಲ್ಗೆ ಜಾಯಿನ್ ಆಗ್ಬಟೀ ಅಂತಾ ಬರೀ ಒನ್ ಅವರ್ ಪರ್ಮಿಷನ್ ಅಷ್ಟೇ ಕೇಳಿದ್ದು
ಹಾ
ತಗೊಂಡುವಾಗ ಹೆಂಗೆಲ್ಲಾ ಮಾತಾಡ್ ತಗೊಂತಾರಂದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ತೂಗೊಳ್ತಾರೆ ಆಮೇಲೆ ಇನೊಂದ ತರ ಮಾತಾಡ್ತಾರೆ
ಅಲ್ಲಾ ನಿಜ ಇವಾಗೆಲ್ಲಾ ಅದೇ ಅಲ್ವಾ ಕಾಮನ್ ಅಲ್ವಾ ಅದು ನೀವು ಸ್ವಲ್ಪ ನೋಡ್ಬೇಕಿತ್ತು
ತ್ಯಂಕ್ ಯು
ಈ ಗಂಗೇಶ ಸ್ಕೂಲ್ಗಳೊಳಗೆ ಹೆಂಗೆ ಹೇಳ್ತೀರಾ ಯಾವಾಗ ಹೆಂಗೆ ಅಂತ
ಈ ತರಾ ಇರೋದಿಲ್ಲ ಇವ್ರ ಹೆಂಗ್ ಮಾತ ಗತ್ತಾ ನೀನು ನಾಲ್ಕ್ ಗಂಟೆಗೆ ಸ್ಕೂಲ್ ಬಿಡದ ಪ್ರೈವೇಟ್ ಸ್ಕೂಲ್ಲ್ಲೂ ಮೂರು ಮುಕ್ಕಾಲ ಬಿಡ್ತಾರೆ ಇವ್ರದು ಗೌರ್ಮೆಂಟ್ ಸ್ಕೂ ಸ್ಕೂಲು ಅಂದ್ರೆ ನಾಲ್ಕು ವರಗೆ ಇವರದು ಫೋಟೋ ತಗೊಂಡು ಇವಾಗ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಫೋಟೋ ಅಪ್ಲೋಡ್ ಮಾಡ್ಬೇಕ ಅದು ಅದೇ ಅಟೆಂಡೆನ್ಸ್ ಹೌದು ಸಂಜೆ ನಾಲ್ಕುವರೆಗೆ ಫೋಟೋ ಅಪ್ಲೋಡ್ ಮಾಡೇ ಹೋಗ್ಬೇಕು ಗೌರ್ಮೆಂಟ್ ಕಡೆಯಿಂದ ಅಟೆಂಡೆನ್ಸ್ ತಗೊಂಡೆ ಅದಕ್ಕೆವ್ರು ನಾಲ್ಕುವರೆವರೆಗೂ ಇರ್ತಾರೆ ನಾವೇನ್ ನಾಲ್ಕೂವರೆವರೆಗೂ ಇರ ಸಾಲ ಕಟ್ಟೆಗೆ ಹೋಗ್ಬೇಕ ಸ್ವಲ್ಪ ನಾವು ನಾಲ್ಕ್ ಗಂಟೆಗೆ ಬಸ್ಸು ಆಮೇಲೆ ಅದ್ ಬಿಟ್ರೆ ಎಷ್ಟೊತ್ತಾದ್ರೂ ಬಸ್ಸ ಎಲ್ಲ ಗುತ್ತಾ ಒಂದ್ ಕಿಲೋಮೀಟ್ರ ನಡ್ಕೊಂಡ್ ಹೋಗ್ಬೇಕು ಒಂದ ಕಿಲೋ ಮೀಟ್ರ ನೆಡ್ಕೊಂಡ ಬಂದಂದ್ಮೇಲೆ ಅಲ್ಲಿಂದ ಬಸ್ಸು ಲೇಟ್ ಇದೆ ನನ ಟ್ಯೂಷನ್ ಟೈಮ್ ಆಗಿರಲ್ವಾ ಅದಕ್ಕೆ ನಾಲ್ಕ್ ಗಂಟೆಗೆ ಹೋಗ್ರ
ಹ್ಮ
ಸಿಗ್ ತರಲ್ಲಿ
ಏನ್ ಮಾಡಕ್ ಆಾಗುತ್ತೆ ಹೋಗ್ಲೇಬೇಕು ನಾಳೆ ಎನಾದ್ರೂ ನಿಮ್ಮ ಅಮ್ಮನ್ ಹುಷಾರಿದ ಇವರು ಕಳಸ್ತಾರ
ಅದೇ ಮತ್ತೆ ಮೂರ್ ಗಂಟೆೆಗೆ ಹೋಗ್ತೀವಿ ಸರ್ ನಾನು ಟ್ಯೂಷನ್ ಇರುತ್ತೆ ಆಮೇಲೆ ಟೈಮ್ ಆಗ್ಬಿಡುತ್ತೆ ಅಂದ್ರೆ ಅ
ಅಲ್ಲ ನಾಳೆ ನಾದ್ರು ಸಪೋಸ್ ಎಲ್ಲ ನ
ಅದೇ ನಿಮ್ಗೆ ಯಾರ್ ಅಡ್ಜಸ್ಟ್ ಆಗುತ್ತೋ ಅವ್ರು ಕರ್ಕಳ್ರಿ ಅಂತ ಬರ್ ಇಲ್ಲಷ್ಟೆ ಹೆೇಗಿದ್ರು ಇವಾಗ ಎಲ್ಲಾ ಮಕ್ಳಲ್ಲಾ ಹೇಳ್ತಿದ್ದಾರ ಊರಲ್ಲೆಲ್ಲ ನಿನ್ನೆ ಬಂದ್ ಮ ಮಾತಾಡ್ತಿದ್ರು ಮೇಡಮ್ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ ನಮ್ಮ್ ಮಕ್ಳು ನೀವ ಹೇಳ್ಕೊಟ್ಟಿರ ಪ್ರತಿಯೊಂದನ್ನು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗ ಇ ಮಾಡ್ತಾಿದ್ದೀರ ನಮ್ ಖುಷಿ ಆಯ್ತು ಅಂತ ಇವಾಗ ಎಲ್ಲಾದ್ರೂ ನಾನು ಬಿಟ್ರೆ ಒಳ್ಳೆ ಸಕತ್ತಾಗಿರುತ್ತೆ ಎಸಮನ್ ಎಲ್ಲಾರೋಗೊಂದು್ ಕ್ವಶನ್ ಮಾಡ್ತಾರೆ
ಹೌದು
ಹ ಹಾಗೆ ಹೆಸರು ಮಾಡಿ ಅೆ ಮತ್ತೆ ಇವರು ಕಿರಿ ಕಿರಿಕಿರಿ ಮಾಡದ್ರೆ ಹಂಗ ಮಾಡ್ಬ ಅವಾವಾಗ ಏನ ಸುತ್ತಪ್ಪ ಅಂತ ಹೇಳ್ರ ಎಲ್ಲಾರೂ ಬಂದ್ ಇವ್ರನ್ನ ಕ್ವಶನ್ ಮಾಡೋದ ಯಾಕ ಹಿಂಗ ಮಾಡದ್ರ ಅಂತ ಕೇಳ್ದಾಗ ಹಿಂಗ್ ಅವ್ರು ಹೇಳಿ ಹೇಳ್ತಾರೆ ಹಿಂಗೊಂದೇ ಅದಕ್ಕೆ ಬಿಟ್ಟಿದ್ದಾರೆ
ಹೌದು ಹ್ಮ ಅಲ್ಲ ತೀರಾ ಬಿಡ್ಬೇಕ ಅರ್ಧ ಗಂಟೆ ಒಂದ ಗಂಟೆ ಬಿಡ್
ಒನ್ ಅವರು ಈಗೇನ್ ಮಕ್ಳಗ್ ಆಟದ ಟೈಮ್ ಅದು ಮೂರ್ ಗಂಟೆಯಿಂದ ಆಟೋ ಬಿಡ್ತೀನಿ
ಹ್ಮ್
ಅವ್ರು ಆಟ ಆಡ್ತಾರೆ ನಾಲ್ಕಕ್ ಗಂಟೆವರೆಗೂ ಪ್ಲೇ ಟೈಮ್ ಇರುತ್ತೆ
ಹ್ಮ್
ಯದವ್ರು ಇರ್ತಾರಲ್ಲ ನೋಡ್ಕೊಂತಾರೆ ಹೋಗ್ ಬರಮ್ಮ ಅಂತ ಅ ಹೇಳಿದ್ರೆ ಎಕ್ಸ್ಟ್ರಾ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಅಷ್ಟೆಲ್ಲಾ ಮಾತಾಡ್ತಾರ ಪ್ರೈವಟ್ ಸ್ಕೂಲ್ಲ್ಲ ಆದ್ರೆ ಹಿಂಗಗೆ ಮಾಡ್ತಿದ್ರ ಸ್ಕೂಲಲ್ಲಿ ಈ ತರ ಕ್ವಶನ್ೇ ಮಾಡಲ್ಲ ನಾವು ಕ್ಲಾಸ್ ಚೆನ್ನ್ ಮಾಡಕೊಂಡ್ ಹೋ್ ಅಂದ್ರೆ ನಮ ವಯಸೆ ಮಾಡಣ ಚೆನ್ನಾಗ್ ಮಾಡ್ಕೊಂಡ್ ಹೋಗ್ತೀರಾ ಮಾಡ್ಕೊಂಡ್ ಹೋಗಿ ನೆಕ್ಸ್ಟ್ ಇಯರ್ ನೀವೇ ಬೇಕು ಅಂತನೂ ಕರೀತಾರೆ ತೀರಾ ಹಓವರಗ ಆಡ್ತಾರ ನಾನೆಲ್ಲ ಒಂದ್ ವರ್ಷ ವರ್ಕ್ ಮಾಡಿದ್ದಲ್ಲ ಮತ್ತ ಬಂದ್ರೆ ಚೆನ್ನಾಗಿತ್ತು ಯಾವ ವಿ ವರ್ಕ್ ಇರಲ್ಲ ಆರಾಮ್ಸ ವರ್ಕ್ ಮಾಡಬ ಅಂದ್ರೆ ಪ್ರೈವಟ್ ಅಲ್ಲಿ ರೈಟಿಂಗ್ ಜಾಸ್ತಿ ಇರುತ್ತೆ ಒಂದೊಂದ್ ಸೆಕ್ಷನ್ ಅಲ್ಲಿ ನಲ್ವತ್ತ ಮಕ್ಕಳ ಇರ್ತರೆ ನಲ್ವತ್ತೆರಡ ಮಕ್ಕಳು ಇರ್ತಾರೆ ನಾವ ಮಾಡ ಮಾಡಲೇ ಬೇಕಾಗುತ್ತೆ ಒಂದ್ ಸಬ್ಜೆಕ್ಟ ಗ ನಲ್ವತ್ತೆರಡು ನೋಟ್ ಕರೆಕ್ಷನ್ ಮಾಡ್ಬೇಕು. ನನಗ ಮೂರ್ ಮೂರ್ ಸಬ್ಜೆಕ್ಟ್ ಕೊ ಮೂರ್ ಮೂರ್ ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಹೊಳ್ಳೆ ಮಳ್ಳ
ಹು
ಅಲ್ಲಿಗೆ ಎಷ್ಟ ಆಯ್ತು ನಲ್ವತ್ತ ಸಬ
ಅಲ್ಲಾ ಮಾಡ್ಲೇಬೇಕು ಸ್ಕೂಲ್ ಗ ಇದೀವಿ ಅಂದಲ್ಲ.
ಮೂರ್ ಕ್ಲಾಸ್ ಇತ್ತು ಆ ಮೂವತ್ತೈದ ಮಕ್ಕಳು ನಲ್ವತ್ತ ಮಕ್ಕಳು ಇರ್ತಾರೆ ಹಂಗ ಆಗಿ ಶೋಲ್ಡರ್ ಪೈನ್ ಬರುತ್ತಲ್ಲ ಅಂತಳ್ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಹೋಗೋದು ಸ್ವಲ್ಪ ಇದು ಮಾಡ್
ಹೂ ಹಾ ಅಲ್ಲ ಪೇರೆಂಟ್ಸ್ ಇಂದ ಗೊತ್ತ ಆದರೆ ಯಾವ ಮೆಂಟಾಲಿಟಿ ಇರುತ್ತೋ? ಅದ ನಮ್ಮ ಹತ್ರ ಮಾ ಕೆಲಸಾ ಮಾಡಸ್ಕೊಬೇಕಾದ್ರೆ ಅದೇ ಮೆಂಟಾಲಿಟಿಲಿ ಇರ್ಬೇಕ ಅವ್ರ
ಇವಾಗ? ನಾ ನ್ನನು ಒಳ್ಳೆ ಹೆಸರು ಮಾಡಿ ಒಂದ್ ತಿಂಗಳಿಗೆ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡನಾ ಹದಿನೈದ ದಿನ ಹತ್ತು ದಿನ ಆಗಿದೆ ಅಷ್ಟೇ ಎಲ್ಲಾ ಪೇರೆಂಟ್ಸು ಹತ್ರ ಬಂದ ಇತರ ಹೇಳ್ತಿದ್ದಾರೆ ಅಂದ್ರೆ ನ ನನ್ನ ಬಿಟ್ಟ ಇವರ ಪೊಸಿಷನ್ ಏನ್ ಆಗಬಹುದು. ಇಲ್ಲಾ ಅವರು ಅದನ್ನೇ ಮಾಡಬೇಕು? ಮತ್ತೆ? ಇವಾಗ ಒಬ್ರು ಟ್ರಾನ್ಸ್ಫರ್ ತಗೊಂಡ್ ಹೋದ್ರು ಯಾಕ ಅಂದರೆ ಅವರ ಏನೋ ಕಾ ಇದರಲ್ಲಿ ಕೂತಿದ್ರಂತೆ? ಮೆಟೀರಿಯಲ್ಸ್ ಇರುತ್ತಲ್ವಾ ಕಾಲಾ ಮೇಲೆ ಬಿದ್ದ ಬಿಟ್ಟು ಎರಡು ಒಂದು ಕಾಲು ಎರಡ ಹತ್ರ ಫ್ರ್ಯಾಕ್ಚರ್ ಆಗ್ತಿದೆ ತೊಡೇ ಕೆಲಸಾ ಮಾಡಸಲ್ಲ ಹತ್ರ ಹಂಗಾಗಿ ಬಂದು ವರ್ಕ್ ಮಾಡಕ್ ಆಗಲ್ಲ ನಾವು
ಹ ನಾನು ಇರೋ ಪ್ಲೇಸ್ಗೆ ಟೌನ್ ಒಳಗೆ ನಾನು ವರ್ಕ್ ಮಾಡ್ತೀನಿ ನಿಯರ್ ಆಗುತ್ತೆ ನಮಗೆ ಅಲೇ ಟ್ರಾನ್ಸ್ಫರ್ ತಗೊಂಡು ಹೋಇದರೆ?
ಹೂ
ಇರೋದೇ ಟೀಚರ್ಸ್ ಹದಮ್ಮೂರ ಜನ ಅದ್ರಲ್ಲಿ ಇ ಒಬ್ಬ ಅದಕ್ಕೆ ಪಿ ಎ ಲ್ ಅಂತ ಹಾಕಿದ್ದಾರೆ ಅಂದ್ರೆ ಎಲೆಕ್ಷನ್ ಬರುತ್ತಲ್ವಾ?
ಆ ಎಲೆಕ್ಷನಿಗೂ ಪ್ರತಿಯೊಂದನ್ನು- ಮನೆ ಮನೆಗ್ ಹೋಗ್ಬಿಟ್ಟು ಒಂದು ಓಟ್ ಎಷ್ಟ ಇದ್ದಾವೆ ಯಾರೆಲ್ಲಾ ಇದಿರಾ ಅಂತ ಲಿಸ್ಟ್ ಮಾಡ್ಕೊಂಬನಂದರು? ಅವರು ಪಾಪಾ ಟೌನ ಇಂದ ಬಂದಿರಾರಲ್ವಾ ಈ ಟೌನ್ ಹಳ್ಳಿಯಿಂದ ಬಂದಿರೋ ಏನ್? ಏನ್ ಮಾಡಲ್ಲ ಎಲ್ಲದಕ್ಕೂ ಯಾವದಕ್ಕೂ ಯೋಚನೆ ಮಾಡಲ್ಲ ವರ್ಕ್ ಮಾಡಾತ್ತಾರೆ? ಅದಕ್ಕ ಟೌನ ಇಂದ ಒಂದ್ ಮನೆಗ ಹೋಗಿ ಬೆಳೋಗ ಬಂದಿಲ್ಲ ಅವರು ಅಕ್ಕ ಪಕ್ಕದ ಮನೆಗೂ ಹೋಗಲ್ಲ ಅಂತ ತಾಂಡಾಡೋಗ್ ಜಿ ಎಲ್ ಹೋಗ ಹಾಕಿದ್ದಾರೆ. ಅವರ ನೋಡಿದರ್ ಡೈಲಿ ಪೋನು ಅಳದು ಕ್ಲಾಸ್ ಒಳಗ್ ಬರೋದು ಅಳದು ಸರ್ ದೇಯಾಟ್ ಎಡವಟ್ಟ ಮಾಡದ್ರೆ? ಇದರಿಂದ ಜಾಬಿಂದ ತಗಿತಾರಂತೆ ನಾನ ಏನ್ ಮಾಡ್ಲಿ ನನೀಗ ಹಾಕಿದ್ದಾರೆ ನಾನ ಏನ್ ಮಾಡ್ ಲೀ ಬೇರೆ ಅಳ್ತಾರೆ?
ಹೂ ಪಾಪ್.
ಹಳ್ಳಿಯಲ್ಲೇ ಪಾಪ ಎರಡು ದಿನ ಅಡಗೆ ಮಾಡ್ತಾರಲ್ವಾ ಅವ ನಿಮ್ಮ ಮನೇಯಲ್ಲಿ ಎರಡ್ ದಿನ ಉಳ್ಕೊಂಡಿದ್ದಾರೆ ಕೆಲಸಾ ಮಾಡಕ್ಕೋಸ್ಕರನೆ.
ಹು
ಅಂತರ್ ನೋಡರಿ ಅವ್ರಗ ಏನ್ಂತ ಹೇಳ್ಬೇಕ ಇವ್ರ ಸರ್ವ ಹಂಗಂದ್ರೆ ಹಂಗ ಅಮ್ಮ ಧೈರ್ಯವಾಗಿ ಕೆಲಸಾ ಮಾಡ್ಕೊಂಡ್ ಹೋಗ್ಬೇಕು ಅಂತ್ ಧೈರ್ಯ ತುಂಬ್ಬೇಕು ಅದು ಬಿಟ್ಟು ನೀನಗ ಕೆಲಸಾ ಮಾಡಕ್ ಇಷ್ಟ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬರ ಕೊಟ್ಟು ಮನೆಗ
ಹು ಹು ಇವ್ರ ಮನೆ ಹೆಣ್ಮಕ್ಳಾದ್ರೆ ಹಂಗೆ ಹೇಳ್ತಾರ?
ಅಲ್ಲಾ ಎಂತ ಮಾತು ಹೇಳದ ಶಾಕ್ ಆಗ ಬಿಟ್ಟು ಎಲ್ಲಾರು ಮುಂದೆ ಮಕ್ಳೆಲ್ಲ ಇದರು. ನಾನ್ ಎಲ್ಲ ಪ್ರೇಯರ್ ಆಗಿ ನಿನಗ್ ಮಾಡಕ್ ಇಷ್ಟ ಇಲ್ಲ ಅ ನಾವೇ ನೀನೇನ್ ಬೇಜಾರ್ ಮಾಡ್ಕೋಬೇಡ ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ ಅಂತ ಬರ್ಕೊಟ್ಟು ಮನೆ ಹೋಗು ಅಂತ ಹೇಳಿದ್ರು. ಇವ್ರ್ ಹಂಗ್ ಹೇಳೋ ನೆಸೆಸಿಟಿನೆ ಇಲ್ಲ ಅವರು ಹಿಂಗೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಒಂದ್ ಲೆಟರ್ ಪೀವಾಗ ಕಳಸ್ಬಿಟ್ರೆ ಹೆಂಗಿರುತ್ತೆ.
ನೀವು.
ಅವ್ನ್ ಯಾರೋ ಟಿವಿಯಲ್ ಎಲ್ಲಾ ಬಂದೈತ್ ನೋಡ್ರಿ ಟೀಚರ್ಸ್ ಎಲ್ಲಾ ಹೆಣ್ ಮಕ್ಳೆಲ್ಲವಾ ಬಾರಿ ಟಾರ್ಚರ್ ಮಾಡ್ತಾರೆ ಅಂತ ಅವ ಬಾತ್ರೂಮ್ ಹೋಗಿ ಎಲ್ಲಾರ ಹೆಸರು ಬರ್ದು ಸೂಸೈಡ್ ಮಾಡ್ಕೊಂಡಿದ್ನಂತೆ ಹಂಗ್ ಆಯ್ತ್ ಇದು. ಹ
ಹ್ಮ್. ಒಬ್ಬೊಬ್ಬರು ಒಂದೊಂದ್ ತರಾ ಮೆಂಟಾಲಿಟಿ ಜನ ಕಣ್ರಿ ಹೆಂಗಿರೋದು ಹೆಂಗ್ ಇದ್ ಮಾಡೋದ್ ಅನ್ನೋದೇ
ಅದೇ ಹಂಗ್ ಮಾಡ್ಲುಬಾರ್ದು ಪಾಪ ಅನ್ಸಲ್ವಾ ಹೆಣ್ ಮಕ್ಳು ಗೊತ್ತಿ ದಲ್ಲ ಈಗ ಸಿಟಿಯಲ್ಲಿ ಇರೋ ಹೆಣ್ಮಕ್ಳು ಸ್ವಲ್ಪ ಕಷ್ಟನೇಯ.
ಹ್ಮ್. ಈಗಿನ ವಾತಾವರಣಕ್ಕೆ ಈಗಿನ ವಾತಾವರಣಕ್ಕೆ ಹೆಣ್ಮಕ್ಳು ಹೊರಗ್ ಹೋಗೋದೇ ಕಷ್ಟ.
ಹೌದು. ಅಂತದ್ರಲ್ಲಿ ಇವ್ರ್ ನೋಡೋದ್ರೆ ಇದು ಪಾಪ ಹೆಣ್ ಮಕ್ಳಿಗೆ ಕಿರಿ ಕಿರಿ ಮಾಡದ್ರೆ ಅವ್ರ್ ಎಷ್ಟ್ ಅಂತ ಸಹಿಸ್ಕೋತಾರೆ.
ಈಗಿನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮನೆ ಮಕ್ಳನು ಹೊರಗೆ ಹೋಲ್ಸ ಕಳ್ಸಕೆ ಭಯ.
ಹ್ಮ್.
ಹೌದು. ಕೊಟ್ಟ ಮಾತಾಡ್ತಾರಾ ಅದು ಮಕ್ಳು ಮುಂದೆ.
ಮಕ್ಕಳ ಮುಂದೆಲ್ಲ ಹಂಗ್ ಮಾತಾಡ್ಬಾರದು ಹ್ಮ್. ಅವು ಎಲ್ಲೆಲ್ಗೋ ಹೋಗ್ ಬಿಡ್ತವೆ ಮಾತ್ಗಳು.
ಅದೇ ನಮ್ದು ಈ ಮೇಡಮ್ ಈ ತರ ಅಳ್ತಿದ್ರು ಅಂತ ಪಾಪ ಅವ್ರಿಗ್ ಹೆಂಗ್
ಸೆಟ್ ಮಾಡ್ತನಲ್ವಾ.
ಆ ಸಂಸಾರನೆ ಹಾಳಾಗುತ್ತಲ.
ಹೌದು ಅ ಇದೆಪಾ ಚೆಂದ ಜೊತೆ ಇರದು ವರ್ಕ್ ಮಾಡೋದು ಕಷ್ಟ ಇದೆ.
ಹೌದು. ಏನ್ ಮಾಡಂಗಿಲ್ಲ ಕಣ್ರೀ ಬಂದಂಗ್ ಹೋಗಬೇಕ್ ಅಷ್ಟೇ ಈ ವಾತಾವರಣ ಹಂಗ್ ಐತೆ ಹೆಣ್ಮಕ್ಳ ಏನಾರ ಬೆಳೀತಾರೆ ಅಂದ್ರೆ ಸರಿ ಮೇಡಮ್ ನಂಗೊಂದ್ ಕಾಲ್ ಬರ್ತಿದೆ ನಮ್ ಮನೆಯವ್ರ್ ಕಾಲ್ ಮಾಡ್ತಿದಾರೆ ಮಾಡ್ತೀನಿ.
ಹಾಯ್ ಕವನ.